ಸ . ಊಟಯತಪ್ಪ. ಎಲ್ಲಿದಯಪ್ಪಾ ಇವಾಗ.
ಹ.
ಹಾಷ್ಟ. ನಡೋದು ನಿಂದ ಎಲ್ಲ ಹೆಂಗ ನಡ್ದದಪ್ಪಾ ಹೆಂಗ್ ಪ್ರಿಪರೇಷನ್ ಅದು ಹೆಂಗ ನಡಸಿದಿದೆ ಹೆಂಗಿಲ್ಲ.
ಇ ದಸ ಸಣ್ಣಂಗಡೆರ.
ಹ್ಮ್ ನೀಟ್ ಕೋಚಿಂಗ್ ಮುಗಿತಲ್ಲಪ್ಪಾ ನೀಟ್ ಕೋಚಿಂಗ್ ಮುಗ್ದಾದ ನಂತರ ಮುಂದಿನ ಗುರಿ ಉದ್ದೇಶ ಏನ್ ಮಾಡ್ಬೇಕಂತ ಮಾಡಿದ್ವಿ ಏನಿಲ್ಲ.
ಮುಂದಿನ ನೋಡ್ತವಂದಿಸ.
ಹ ಅಂದ್ರೆ ಡಿಪೆಂಡ್ ಅಂದ್ರೆ ಎಲ್ಲಾ ನೀಟ್ ರಿಸಲ್ಟ್ ಮೇಲೆ ಡಿಪೆಂಡ್ ಆದದ ಮುಂದ ಏನಾದ್ರರು ಆಯ್ತಪ್ಪ ಅಂದ್ರೆ ನೀಟ್ ರಿಸಲ್ಟ್ ಆಯ್ತಪ್ಪಾ ಅಂತಂದ್ರೆ ಮುಂದ್ ಏನಾದ್ರರು. ರು ನೀಟ್ ಆಯ್ತ ಅಂದ್ರೆ ಚಲೋ ಆಯ್ತ ಇಲ್ಲಾಂದ್ರೆ ಮತ್ತೇಏನಾದ್ರು ಮಾಡ್ಬೇಕು ಮನೆಗೆ ಹೆಂಗ ಹೇಳಿದ್ರೆ ಹಂಗಂತ ನನ್ನೋ ಉದ್ದೇಶ ಅದು.
ಹಾ.
ಹ ಮತ್ತ ಮತ್ತನ ನೀಟ್ ಅದ ಯಾವ ರೀತಿ ಓದಿದಪ್ಪ ಯಾವ ಯಾವ ರೀತಿ ಪ್ರಿಪರೇಷನ್ ಮಾಡಿದೆ ನೀನು ಓದೋದು ಬರ. ಇದು ಶೈನ್ ಕಾಲೇಜ್ ಅಂತಕ್ಕ ಬಾ ಹ ಹ. ನಿಮ ಫ್ರೆಂಡ್ ಅದು ಎಲ್ಲ ಹೆಂಗ ಓ್ತಾರಾ ನೀವ ಹೆಂಗ ಓತ್ತ. ತೇ.
ಹಾಲ್ಲ ಅಲ್ಲಿ ಸ
ಯಾವ ರೀತಿ ಪ್ರಿಪರೇಷನ್ ಮಾಡ ದ್ರಿ ಎಷ್ಟು ಗಂಟೆ ತಾನ ಓದ್ತಾ ಇದ್ರ ನೀವು
ಮುಂಚ ಮುಂ ಒ ಅದ ಬತ್ ನಗ
ಅಂದ್ರೆ ಪೂರ್ತಿ ಹಾರ್ಡ್ ವರ್ಕ್ ಮಾಡಿರಂದಂಗ ಆತು ಕ್ಲಾಸ್ ಟೈಮ್ ಅ ನಿಮ್ ಸ್ಟಡಿ ಅವರ ಮತ್ತ ಕ್ಲಾಸ್ ಟೈಮ್ ಯಾವಾಗ ಪ್ಪಾ
ಸಂಚ ಕ ಕ ಆ ಸ್ಟ ಂಐ
ಅಂದ್ರೆ ಕಂಟಿನ್ಯೂ ಹಾರ್ಡ್ವರ್ಕ್ ಅಂದಂಗ ಆಯ್ತಪ್ಪ ನಿಮಮ್ಮ್ದದು
ಹಾ ಸರ್ ಆಯಗಿ
ಹೌದ ಇದು ಆಮೇಲೆ ಊಟದ ಹೆಂಗಪ್ಪ ಅಲ್ಲಿ ಊಟದ್ದ ಯಾವ ರೀತಿ ಕೊಡ್ತಾರೆ ವೆಜ್ ಕೊಡತಾರಾ ನಾನ್ ವೆಜ್ ಕೊಡ್ತಾರ ಊಟ ಚೆನ್ನಾಗಿರುತ್ತೆ
ಹಾ ಸರ್ಗಟ ಎಲ್ಲ ಚೆನ್ನಾಗಿರ್ತಾರೆ ಆಲ್ಮೋಸ್ಟ್ಲ್ಲಿ ನಾ ಸಟ್ಟ ಬಾಳ ಮಾಡ್ತಾರೆ ಅ್ರಜಿರಿ ಒಂದ್ ಮೂರ್ ಸಲ ಚಿಕನ್ ಮಾಡ್ತಾ ಮಾಡ್ತ ಇ ಸಸಕ ಮಶ್ಚಿತ ಮಾಡ ೋಟಾ
ಅಂದ್ರೆ ಊಟ ಅಷ್ಟೊಂದ ಸಸೆಂಟ್ಲ್ಲ ಎಲ್ಲ ಮಿಷನ್ದಂದ ಊಟ ಮಾಡತಾರೆ ಹೀಗ ಆಗ್ಬಿಟ್ಟು ಊಟ ನನಗ್ ಇದ ಕಂಫರ್ಟೇಬಲ್ ಆಗ್ಲಿಲ್ಲ ಅಂತ ಹೇಳ್ತಾ ಇದೀರಾ ನೀವು ಹೌದಾ ಮತ್ತ ಅಷ್ಟೆಲ್ಲ ಅಷ್ಟೆಲ್ಲ ಕಷ್ಟದಲ್ಲಿ ಯಾವ ರೀತಿ ಓದಿದ್ರು ಇಷ್ಟೊಂದು ಕಷ್ಟಪಟ್ಟಬಿಟ್ಟು ಅಲ್ಲಿ ಓಡ್ಕೊಂಡ್ರಲ್ಲ ನಿಮ್ಗೇನುಾ ಇದು ಅನಿಸಲಿಲ್ವಾ ಮನೆಗೆ ಹೋಗ್ಬೇಕು ಅಂತ ಏನೋ ಮನ್ಸಿನಲ್ಲಿ ಏನೋ ಅನ್ಸ್ಲ ಇಲ್ವಾ
ಮಚ್ರ ಹ ಬಂದ ಈಡೆ ಮಡೆಂದ
ಹ ಅಂದ್ರೆ ನೀವು ಇದು ದೃಢವಾದ ನಿರ್ಧಾರ ಮಾಡಿದೀರಾ ನಾವ್ ಯಾವವುದ ಕಾರಕ್ಕೂ ಬಿಡಬಾರ್ದು ನಾ ಚನ್ನಾಗಿ ಓದ್ಬೇಕ ಬರಬೇಕು ಪಂಚಾಯ ಬಟ್ಟ ಕೆ ಏನ್ ಕೆಲಸ ಮಾಡ್ತಾರೆ ನಿಮ್ ತಂದೆಯವರು ಹೋ ನಿಮ್ ತಂದೆಯವರು ಏನ್ ಕೆಲಸ ಮಾಡ್ತಾರೆ ಓ ಬೈಕ್
ಹಾ ಸರ್ ಫೋಟೋಗ್ರಾಫರ್
ಅಂದ್ರೆ ಅಪ್ಪಾಜಿದು ತುಂಬಾ ಕೆಲ್ಸ ಇದು ಕೆಲಸ ಕಷ್ಟಪಟ್ಬಿ ಬಿಟ್ಟು ಮಾಡ್ತಾರೆ ಅಂತ ಹೇಳ ಹೇಳ್ತಾಯಿದಿರ ಆಯ್ತಾ ನೀವು ನೀವು ನೀವು ಒಂದ್ ಕೆಲಸ ಮಾಡ್ಬೇಕು ಚೆನ್ನಾಗಿ ಓದ್ಬೇಕು ನೀವು ಕೂಡ ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ನಿಟ್ ಅಲ್ಲಿ ಒಳ್ಳೆ ಅಂಕಗಳು ತಗೋಡ್ರಿ ಆ ದೇವರ ಆಶೀರ್ವಾದದಿಂದ ನಿಮ್ಗ್ ಒಳ್ಳೆ ನಿಟ್ ಅಲ್ಲಿ ಮಾರ್ಕ್ಸ್ ಬಂತಂದ್ರೆ ಮುಂದೆ ಎ ಬಿ ಬಿ ಎಸ್ ಏನಾದ್ರು ಆಯ್ತಂದ್ರೆ ನೀವು ಚೆನ್ನಾಗಿ ಲೈಫ್ ಅನ್ನ ಲೀಡ್ ಮಾಡ್ಕೊಂಡು ಹೋಗ್ಬಹುದು ಏನ್ಂತೀರಾ
ಹೌದು ಸರ್ ಎಲ್ಲ
ಯಾಕಂದ್ರೆ ನಿಮ್ಮನ್ನು ನೋಡಿ ಒಂದ್ ನೆನಪ ಇತು ಈ ಸಮಾಜದಲ್ಲಿ ಹಲವಾರು ಯುವಕರು ದುಶ್ಚಟಕ್ಕೆ ಬಲಿ ಆಗ್ತಿದಾರೆ ಡ್ರಿಂಕ್ಸ್ ಮಾಡ್ಬಹುದು ಹಲವಾರು ನಾನಾ ರೀತಿಯ ಚಟಗಳೇ ಬಲಿ ಆಕ್ತಾರೆ ಬಟ್ ನೀವು ಇಷ್ಟೊಂದು್ ಕಷ್ಟದಲ್ಲಿ ಕೂಡ ಚನ್ನಾಗ್ ಓದತಇದೀರಾ ಒಳ್ಳೆ ರಿಸಲ್ಟ್ ಮಾಡ್ತಾ ಇದೀರಾ ಬಟ್ ಒಳ್ಳೆ ರೀತಿ ನಿಟ್ ಕೋಚಿಂಗ್ ಮುುಕ್ಸ್ಕೊಂಡ್ ಬಂದಿದಿರ ಮತ್ತೆ ಮುಂದ್ ಏನಾದ್ರು ನಿಮ್ದ ಎಂಬ ಬಿ ಎಸ್ ಏನಾದ್ರು ಸೀಟ್ ಆಯ್ತಂದ್ರೆ ನೀವು ಮುಂದಿನ ಒಂದು ನಿಮ್ಮ ಒಂದು ಸ್ನೇಹಿತರಿಗೆ ಯಾವ್ ರೀತಿ ಹೇಳಲ್ಲಿ ಇಷ್ಟ ಪಡ್ತರ ಯಾವ್ ರೀತಿ ಓದ್ಬೇಕು ಹೆಂಗ್ ಓದ್ಬೇಕು ಅಂತ ಹೇಳಲ್ಲಿ ಇಷ್ಟ ಪಡ್ತೀರಾ ನೀವು
ಸಮಾ ಮುಂದೆ ಮೆಸ ಕೊಡ್ತವ ನಾವ್ ಓದ್ರ ಮಾಡ್ಬೇಕಂತ ಅದು ಬ ಹರು ಓದ ಬಿಟ್ಟು ಬೇರೆ ಕಡೆಲ್ಲ ಕೊಡ್ತೊ ಅದು ಮಾಡ ಚಟ ಮಾಡಿದೆ ಡ್ರಿಂಕ್ಸ್ ಮಾಡಿದ ಮಾಡ
ಅಂದ್ರೆ ಅಂತವೆಲ್ಲ ಸಮಾಜದಲ್ಲಿ ನಾವ್ ಏನಾದ್ರು ಆ ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಕೆಲವೊಂದು ದುಷ್ಟಚಟಗಳಿ ನ ದೂರ ಉಳ್ಕೊಬೇಕ. ಅಂದಾಗ ಮಾತ್ರ ಸಮಾಜದಲ್ಲಿ ನಾವ್ ಏನಾದ್ರು ಅಚೀವ್ಮಂಟ್ ಮಾಡೋದಕ್ಕೆ ಸಾಧ್ಯವಾಗುತ್ತ ಅಂತೆ ಹೇಳ್ತೀರ ನೀವು
ಹೌದ್ರಿ ಸರ್.
ಓಕೆ ನೈಂಟಿ ನೈನ್ ಪರ್ಸೆಂಟ್ ಸಮಾಜದಲ್ಲಿ ಯುವಕರ ಹಾಳಾಗತ ಇದೀಗ ಇರದೇ ಕೆಟ್ಟ ಚಟಗಳಿಂದ ಕೆಟ್ಟ ಸಹವಾಸದಿಂದ ಸಮಾಜದಲ್ಲಿ ಅತಿ ಹೆಚ್ಚಿನ ಪ್ರಮಾಣ ಯುವಕರು ತಮ್ಮ ಮೂಲಭೂತವಾದ ಏನು ಓದೋದು ಬರೆದು ಬಿಟ್ಟು ಈ ರೀತಿ ದುಶ್ಚಟಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಇವಾಗ ನಿಮ್ಮ ಒಂದು ಇದ ಸರ್ಕಲ್ಲ್ಲಿ ನಿಮ್ಮ್ ಫ್ರೆಂಡ್ಸ್ ಅದು ಎಲ್ರೂ ಏ ನಿಮ್ ನಿಮ್ಮ ರೆ ಯಾರಾದ್ರೂ ದುಷ್ಟಟ್ಟಕ್ಕೆ ಬಲಿಯಾಗ ಹೋದರು.
ಇಲ್ಲ ಸರ್ ಇಲ್ಲ ಸರ್ ನಾವು ನಮ್ಮ್ ಸರೌಂಡಿಂಗ್ ಸರೌಂಡಿಂಗದಾಗೆ ಫಸ್ಟ್ ನಾವು ಕೆಟ್ಟದ ಅದ್ಕೆ ಸರೌಂಡಿಂಗ್ಟ್ ಫಸ್ಟ್ ತಕೊಬೇಕ್ರೇ ಆ ಕೆಟ್ಟ ಚಟಗಳಿಗೆ ಹೋಗೋದಿಲ್ಲ ಕೇಳೋದೇ ಬೇಡ ರೀ ಪಸ್ಟ್ ನಮ್ಮ ಸರೌಂಡಿಂಗ್ ಕ್ಲೀನ್ ಇರಬೇಕ ರೀ ಆಮೇಲ ಮುಂದ ಸಮಾಜಕ್ಕ ಎಲ್ಲ ಒಂದ ಮಾಡ್ತೀವಿರಿ. ನಮ್ ಸುರ್ರೋಡಿಂಗ್ ಯಾರು ಇಲ್ಲ ಅಂತಾರ
ಈ ಇವಾಗ ನೋಡಿ ನಿಮ್ಮ ನಿಮ್ ಜೊತೆ ಮಾತಾಡ್ತಾ ಇದ್ರೆ ಒಂದ್ ವಿಷ ಅರ್ಥ ಆಯ್ತು ನಮ್ಮ್ ಸರೌಂಡಿಂಗ್ ಅಲ್ಲಿ ನಾವ್ ಯಾರ ಜೊತೆ ನಾವು ಇರ್ಲಿ ಬಟ್ ನಮ್ ಗುರಿ ಉದ್ದೇಶ ಮಾತ್ರ ಏನಾಗಿರ್ಬೇಕು ಒಂದೇ ಆಗಿರ್ಬೇಕು ಬಟ್ ಯಾರ್ ಜೊತೆ ಕೂತ್ಕೊಂಡಿದ್ರೆ ಯಾರ ಜೊತೆ ನಿಂತಿದ್ರು ಕೂಡ ನಾವು ಏನ್ ಮಾಡ್ಬಾರ್ದ ಕೆಟ್ಟ ದುಶ್ಚಟಕ್ ಬಲಿಆಗ್ಬಾರ್ದು ಸಮಾಜದಲ್ಲಿ ನಮ್ದ ಏನಾದ ಸ್ಥಾನಮಾನಗಳನ್ನ ಅರಿತುಕೊಂಡು ಏನ್ ಮಾಡ್ಬೇಕು ನಮ್ಮ ತಂದೆ ತಾಯಿಂದಿರು ಯಾಕೆ ಕಳ್ಸಿದ್ರಪ್ಪ ಓದದಕ್ ಬರೆಯೋದಕ್ಕೆ ಅಂತ ಅಂತಕ್ಕಂತ ಮನೋಭಾವನೆ ಏನಿತ್ತಂದ್ರೆ ಆ ವ್ಯಕ್ತಿ ಯಾವುದೇ ಜಾಗದಲ್ಲಿ ಹೋಗಿದ್ರು ಕೂಡ ಹಾಳಾಗುವುದಿಲ್ಲ ಏನಂತೀರಾ ನೀವು
ಈ ವಿಷಯಕ್ಕೆ ನಾವು
ಹೌದು ನೂರಕ್ಕೆ ನೂರರಷ್ ಸತ್ಯವಿದೆ ನೋಡಿ. ತುಂಬಾ ತಂದೆತಾಯಿ ಪಾಲಕ ಕರ ಏನ್ಮಾಡ್ತಿದಾರೆ ಮಕ್ಕಳಿಗೆ ಚೆನ್ನಾಗಿ ಓದತ್ತಾರೆ ಬರೀತಾರೆ ಅಂತಿ ಇದು ಹೇಳ್ಬಿಟ್ಟು ಲಕ್ಷಾನಗಟ್ಲೆ ದುಡ್ಡನ್ನ ಸಾಲ ಮಾಡ್ಬಿಟ್ಟು ಸಮಧ ಮಾಡ್ಬಿಟ್ಟು ಏನ್ ಮಾಡ್ತಾ ಅವ್ ಅವರಿಗೆ ದುಡ್ಡನ್ನ ಕಳಿಸ್ತಾರೆ ಆದ್ರರೆ ಮಕ್ ಮಕ್ಕಳು ಅನಿವಾರ್ಯ ದುಶ್ಚಟಕ್ಕೆ ಬಲಿಯಾಗಿ ದುಶ್ಚಟಕ್ಕೆ ಬಲಿಯಾಗಿ ತಮ್ಮ ಈಗ ಏನಿದೆ ಗುರಿ ಉದ್ದೇಶಗಳನ್ನ ಮರೆತು ಬಿಟ್ಟು ಅವ್ರು ಏನ್ಮಾಡ್ತಿದಾರೆ ದುಶ್ಚಟಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನ ನಾಶ ಮಾಡಕೊಡ್ತಾರೆ ಉದಾಹರಣೆಗೆ ಡ್ರಗ್ ನ್ನ ಅಡಪ್ಟ್ ಆಗವುದು ಮತ್ತೆ ಹುಡುಗಿಯರ ಚಟದಲ್ಲಿ ಈ ಇನ್ವಾಲ್ವ್ ಆಗೋದು ಈ ರೀತಿಯ ಒಂದು ಅಸಹ್ಯಕರವಾದ ಸನ್ನಿವೇಶವಿದೆ ಇದರಿಂದ ಸುರಕ್ಷಿತವಾಗಿ ಸಮಾಜದಲ್ಲಿ ತಮ್ಮನ್ನ ಅರಿತುಕೊಂಡು ತಾವು ಚೆನ್ನಾಗಿ ಓದಿದ್ರೆ ತಮ್ಮ ತಾವು ಅನ್ಕೊಂಡಿದಂಗ ಸಮಾಜದಲ್ಲಿ ಗುಣಮಟ್ಟದ ಏನು ಜೀವನವನ್ನು ನಡೆಸಬಹುದು ಹೌದಿಲ್ಲ ನೀವೇನಂತೀರಾ
ಆ ಸರ್.
ಇನ್ನೊಂದು ನೋಡಿ ಇದು ಸುಫಿಯಾನ್ ಅವ್ರೆ ಈ ಸಮಾಜದಲ್ಲಿ ನಮ್ಗ ಏನ್ ಪಡ್ಕೋಬೇಕಂದ್ರ ಬಹಳಷ್ಟು ಮನುಷ್ಯ ಹಾರ್ಡ್ ವರ್ಕ್ ಮಾಡ್ಬೇಕಾಗೆ ಹಾರ್ಡ್ ವರ್ಕ್ ಮಾಡ ಮಾಡ್ಬಿಟ್ಟು ನಾವು ಸಮಾಜದಲ್ಲಿ ನಮ್ಮದೇ ಆಗಿರ್ತಕ್ಕಂತ ಕೆಲವು ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಉದಾಹರಣೆಗೆ ನೋಡಿ ನಮ್ಮ ಕಾಲೇಜಿನಲ್ಲಿನೂ ಕೂಡ ಅನೇಕ ರೀತಿಯ ಹಳ್ಳಿ ಗಾಡಿನಿಂದ ಮಕ್ಕಳು ಬರ್ತಾರೆ ಆ ಮಕ್ಕಳಿಗೆ ಗುಣಮಟ್ಟದ ನಾವು ಶಿಕ್ಷಣ ಕೊಡ್ತೀವಿ ಶಿಕ್ಷಣ ಕೊಡ್ತಾ ಅಲ್ಲಿ ಕೊಟ್ಟಿದ್ರು ಕೂಡ ಆ ಮಕ್ಕಳು ಸರಿಯಾಗಿ ಪಾಠ ಪ್ರವಚನಗಳನ್ನ ಕೇಳುವುದಿಲ್ಲ ಯಾಕಂದ್ರೆ ಅದು ವಯಸ್ಸಿನಲ್ಲಿ ಆಗ್ತಕ್ಕಂಥ ಬದಲಾವಣೆ ಹಾರ್ಮೋನ್ಗಳ ಬದಲಾವಣೆಯಿಂದ ಆ ರೀತಿ ಆಗ ತೆ ಬಟ್ ಯಾವ ವ್ಯಕ್ತಿ ಕಂಟ್ರೋಲ್ಲ್ಲಿ ಇರ್ತಾನೆ ಆ ವ್ಯಕ್ತಿ ಸಮಾಜದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಏನು ಅಚೀವ್ಮೆಂಟ್ ಮಾಡಲು ಮುಂದೆ ಆಗ್ತಾನೆ ಬಟ್ ಈ ರೀತಿ ಕೆಲವು ದುಶ್ಚಟಕ್ಕೆ ಬಲಿಯಾಗಿದ್ದಾಗ ಆ ವ್ಯಕ್ತಿ ಏನ್ ಮಾಡ್ತಾನ ಅಂತಂದ್ರೆ ಏನು ಅನ್ಯ ಮಾರ್ಗದಲ್ಲಿ ತಮ್ಮ ಜೀವನವನ್ನ ಹಾಳಿ ಮಾಡ ಹಾಳ ಮಾಡ್ಕೊಡ್ತಾನೆ ಇದ್ ಮೂಲಭೂತವಾದ ಹಲವಾರು ಅಂಶಗಳಿದೆ ಈ ರೀತಿ ಮಕ್ಕಳಿಗೆ ಏನ್ ಮಾಡಬೇಕು ನಾವು ತಿಳಿಸಿ ಹೇಳಿದಾಗ ಮಾತ್ರ ಸಮಾಜದಲ್ಲಿ ತಮ್ಮ ಸ್ಥಾನಮಾನವನ್ನ ಅರಿತುಕೊಂಡು ಏನ್ ಮಾಡತಾರೆ ಜವಾಬ್ದಾರಿಯುತವಾಗಿ ತಮ್ಮ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಹೋಗ್ತಾರೆ ಅವಾಗ ಏನಾಗುತ್ತೆ ಸದೃಢ ಸಮಾಜದಲ್ಲಿ ಅವರ ಗುರಿ ಉದ್ದೇಶಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಸಾಧಿಸ್ತಾರೆ ಹೀಗೆ ಹಳ್ಳಿಗಾಡಿನಲ್ಲಿ ನೋಡ್ರಿ ಎಸ್ ಎಲ್ ಸಿ ಮಕ್ಕಳಲ್ಲಿ ಪಿ ಯು ಮಕ್ಕಳಲ್ಲಿ ಕಡಿಮೆ ಅಂಕ ತುಗೊಂಡಿದ್ರು ಕೂಡ ನೀಟಲ್ಲಿ ಒಳ್ಳೆ ಮಾರ್ಕ್ಸ್ ನ ತೆಗೆದುಕೊಂಡು ಅವ್ ನ್ ಮಾಡ್ತಾ ಇದಾರೆ ಒಳ್ಳೆ ರೀತಿ ಅಚೀವ್ಮೆಂಟ್ ಮಾಡ್ತಾ ಇದಾರೆ ಮತ್ತೆ ಯು ಪಿ ಎಸ್ ಸಿ ಲೆವೆಲ್ ನಲ್ಲಿ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಆರ್ ಆರ್ ಬಿ ಎನ್ ಟಿ ಪಿ ಸಿ ಕೆ ಪಿ ಎಸ್ಲ್ಲಿ ಕೆಇ ಎಸ್ ಕೆಇ ಎಸ್ ಎಸ್ ಡಿ ಎ ಎಫ್ ಡಿ ಎ ಪಿ ಡಿ ಒ ಮತ್ತೆ ಹೈಸ್ಕೂಲ್ ಟೀಚರ್ ಪಿ ಯು ಕಾಲೇಜ್ರ್ ಈ ರೀತಿ ಅನೇಕ ರೀತಿಯಾಗಿರತಕ್ಕಂಹ ಹುದ್ದೆಗಳಿದೆ ಯಾವ ವ್ಯಕ್ತಿ ಚೆನ್ನಾಗಿ ಓದ್ತಾನೆ ಯಾವ ವ್ಯಕ್ತಿ ಚೆನ್ನಾಗಿ ಬರಿತಾನೆ ಸಮಾಜದಲ್ಲಿ ಉನ್ನ ವಾದ ಶ್ರೇಣಿಗೆ ಹೋಗ್ತನಕ್ಕಂತ ಕೆಲವು ಅಂಶಗಳಿದೆ ಅದನ್ನ ಅರ್ದುಕೊಂಡು ಏನ್ ಮಾಡ್ಬೇಕು ನಾವು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಬೋಧನೆ ಮಾಡ್ಬೇಕು ಅಂದ ಮಾತ್ರ ಗುಣಮಟ್ಟದ ಶಿಕ್ಷಣವನ್ನು ನೀಡುದ್ರ ಜೊತೆಗೆ ಮಕ್ಕಳಿಗೆ ತಿಳುವಳಿಕೆ ಹೇಳಿದಾಗ ದುಶ್ಚಟಕ್ಕೆ ಯಾವುದೇ ಮಕ್ಕಳು ಬಲಿಯಾಗುವುದಿಲ್ಲ ಅಂತಕ್ಕಂತಥ ಮತ್ತೊಂದು ಅಂಶವಿದೆ. ಈಗ ಆಗ್ಬಿಟ್ಟು ಸುಫಿಯಾನ್ ಅವರೇ ಯಾವುದೇ ಕಾರಣಕ್ಕೂ ನೀವ ಆಗ್ಲಿ ನಿಮ್ಮ ಸ್ನೇಹಿತರ ಆಗ್ಲಿ ಯಾವುದೇ ಕಾರಣಕ್ಕೂ ದುಚ್ಚಡಕ್ಕೆ ಬಲಿಯಗದೆ ಪ್ರಾಮಾಣಿಕವಾದ ಒಂದು ಪ್ರಯತ್ನದಿಂದ ಏನ್ ಮಾಡ್ಬೇಕಾಗಿದೆ ನಾವೆಲ್ಲರೂ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡ್ಬೇಕಾಗಿದೆ. ಸರಿಯಾದ ರೀತಿಯಲ್ಲಿ ಸಮಾಜದ ಕರ್ತವ್ಯಗಳನ್ನ ನಿರ್ವಹಿಸಬೇಕಾಗಿದೆ ಅಂದಾಗ ಮಾತ್ರ ಒಂದು ಕಡೆ ಸಮಾಜ ಪರಿವರ್ತನೆ ಆಗುತ್ತೆ ಇನ್ನೊಂದು ಕಡೆ ನಮ್ಮ ಕುಟುಂಬ ಕೂಡ ಸ್ವಪರಿವರ್ತನೆ ಆಗುತ್ತೆ ಇದರಿಂದ ಸಮಾಜಕ್ಕೆ ನಾವು ಏನ್ ಕೊಡ್ತೀವಿ ಏನಿಲ್ಲ ಅನ್ನೋದ್ರ ಬಗ್ಗೆ ನಿರ್ಧಾರವಾಗುತ್ತೆ ಯಾಕಂದ್ರೆ ಭೂಮಿ ಮೇಲೆ ಬಂದಿದೇವ ಅಂತಂದ್ರೆ ನಾವು ಸಮಾಜಕ್ಕೆ ಏನಾದ್ರು ಒಂದು ಕಾಣಿಕೆಯನ್ನ ಕೊಟ್ಟು ಹೋಗಬೇಕು ಅಂದಾಗ ಮಾತ್ರ ಭೂಮಿ ತಾಯಿಯ ಋಣವನ್ನು ತೀರ್ರಿಸಿದಂಗ ಆಗ್ತದ ಇದಲ್ಲದೆ ನೋಡಿ ಈಗ ಇಂದಿನ ಆಧುನಿಕ ಯುಗದಲ್ಲಿ ಮಕ್ಕಳಿಗೆ ಶಿಕ್ಷಣದ ಗುಣಮಟ್ಟದ ಶಿಕ್ಷಣ ಕುರಿತು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವ ಏನ್ ಮಾಡ್ಬೇಕ. ತಿಳುವಳಿಕೆ ಇರಿಸೋ ಹೇಳಬೇಕಾಗಿದೆ ಈ ರೀತಿ ತಿಳುವಳಿಕೆ ಹೇಳಿದಾಗ ಮಾತ್ರ ಸಮಾಜವನ್ನು ಏನ್ ಮಾಡಬದು ನಾವು ಅಲ್ಲಿ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಸಾಧಿಸಬಹುದು ಮತ್ತ ಅದೇ ರೀತಿ ನೋಡಿ ನಾವು ಊಟ ಮಾಡುವಂತ ಊಟ ಪೌಷ್ಟಿಕ ಇದ ಅಂಶದಿಂದ ಕೂಡಿರತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ಬೇಕು ಅಂದಾಗ ಮಾತ್ರ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ದೊರಕಿದಾಗ ನಾವು ಏನ್ ಮಾಡ್ಬದು ಸರಿಯಾದ ಕೆಲಸ ಮಾಡ್ಬದು ಮತ್ತೆ ಸರಿಯಾದ ಶಿಕ್ಷಣವನ್ನು ಪಡೆದುಕೊಳ್ಳಬಹುದು ಒಂದು ಗಿಡಕ್ಕೆ ನೀರು ಮತ್ತೆ ಅದಕ್ಕೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳು ಎಷ್ಟು ಮುಖ್ಯವೋ ಮಾನವನಿಗೂ ಕೂಡ ಅವನ ದೇಹಕ್ಕೆ ಬೇಕಾಗಿರತಕ್ಕಂತಹ ಪೌಷ್ಟಿಕಾಂಶ ಆಹಾರ ನೀಡುವುದು ಕೂಡ ಅಷ್ಟೇ ಪ್ರಮುಖವಾಗಿದೆ ಹೀಗಾಗಿಬಿಟ್ಟು ಈ ಒಂದು ಸಮಾಜದಲ್ಲಿ ನಾವೆಲ್ಲರೂ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಆ ವ್ಯಕ್ತಿಗೆ ತಿಳುವಳಿಕೆ ಹೇಳಿ ಸಮಾಜದಲ್ಲಿ ಸದೃಢವಾದ ಸಮಾಜವನ್ನ ಕಟ್ಟಲು ಸದೃಢವಾದ ಏನು ದೇಹವನ್ನ ನಿರ್ಮಿಸಿಕೊಳ್ಳಲು ನಾವು ನೀವೆಲ್ಲರೂ ಒಂದು ಗುಡಿ ಏನ್ ಮಾಡ್ಬೇಕು ಸೊ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತಕ್ಕಂತ ಮತ್ತೊಂದು ಉದ್ದೇಶದೊಂದಿಗೆ ನಿಮ್ಮ ನೀಟನ್ನ ರಿಸಲ್ಟ್ ಬರಲಿ ಒಳ್ಳೆ ರೀತಿಯ ಅವಕಾಶಗಳು ಸಿಗ್ಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ತ್ನಿಸುತ್ತೇನೆ ಸುಭಿಯನ ಅವರೇ
ತಾರ್ ನಿ ಮಾತ್ಟಟ